ಹಲೋ
ಹಾ ಹೇಳಿ
ಹಾ ಏನ್ ಮಾಡ್ತಿದ್ರಿ
ಹಾ ರೆಡಿ ಆಗ್ತಾ ಇದ್ದೆ
ಹೌದಾ ಆ ಎಲ್ಲಿಗೆ ಎಲ್ಲಿಗ್ ಹೋಗ್ತೀರಾ
ಹ
ಆಫೀಸ್ಗೆ ಹೋಗ್ತೀರಾ ಆಾ
ನೀಟಾಗಿ ಕೂತಿದ್ದೀವಿ ಅದಕ್ಕೆ ರೆಡಿ ಆಗ್ತಿದೆ
ಹೌದಾ ಹ್ಮ್ ತಿ
ತಿಂಡಿ ತಿನ್ಬೇಕು ನಿಮ್ದು
ಟ್ಕ ನನ್ ದು ಇನ್ನುೂ ಇಲ್ಲ ನಾನು ಸುಮ್ನೆ ಕೂತಿದ್ದಿದೆ ಇವತ್ತು ಸಟರ್ಡೆ ಅಲ್ವಾ ನಮ್ಗೆ ಸ್ಯಾಟರ್ಡೆ ಸಂಡೆ ಹಾಲಿಡೆ ಹೌದು
ಚಿಲ್ ಅಲ್ಲ
ಹ್ಮ್ ಹಾ ಹೌದ ಚಿಲ್ಲ
ಹ್ಮ್ ಹು
ಹ್ಮ್ ಮತ್ತೆ
ಮತ್ತ ಏ
ಯಾವದೋ ಮದ್ವೆಗ್ ಹೋಗ್ಬೇಕು ಅನ್ಕೊಂಡಿದ್ರಲ್ಲ ರೀಸೆಂಟ್ ಆಗಿ ಯಾರ್ದು ಮದ್ವೆ ಹೌದಾ
ಹ್ಮ್ ನೀವು ಮದ್ ನಿಮ್ ಕಡೆ ಮದ್ವೆ ಎಲ್ಲಾ ಯಾವತರ ಮಾಡ್ತೀರಾ ಹೇಗ್ ಮಾಡ್ತೀರಾ
ಈ ಕಡೆ ಮದ್ುವವೆಲ್ಲ ಸಿಂಪಲ್ ಅದೇನಿಲ್ಲ ಅಂದ್ರೆ ನಮ್ಮ ಕಡೆ ಏ ಗೊತ್ತ ಮದ್ವೆ ಮಾಡಬೇಕು ಅಂದ್ರ ತುಂಬಾ ಗಣಪ್ಪ ಹ ಹುಡುಗನ ಕಡೆ ಇಲ್ಲ ನಮ್ಗೆ ಮನೆ ಕಡೆ ಮಾಡಬೇಡಿ ಚೌಟ್ರಿಲೆ ಮಾಡ್ಕೊಡಿ ಅಂದ್ರೆ ಹಾಲು ಮದ್ದುೆ ಹಾಾಲ ಇರ್ತಾವಲ್ಲ ದೊಡ್ಡ- ದೊಡ್ಡು ಆತರ ಮಾಡ್ಕೊಡಿ ಇಷ್ಟೇ ಇಷ್ಟೇ ದುಡ್ ಕೊಡಿ ಇಷ್ಟೇ ವದಕ್ಷಿಣೆ ಕೊಡಿ ಆತರ ಎಲ್ಲಾ ಇರುತ್ತೆ ಅಂದ್ರೆ ನಮ್ದು ಮದ್ವೆಲ್ಲ ಸಿಂಪಲ್ ಅಂದ್ರೆ ಏನಿಲ್ಲ ಹುಡುಗಿಗೆ ಅರ್ಶಣ ಶಾಸ್ತ್ರ ಅಂತೆ ಎಲ್ಲಾ ಮಾಡ್ತೀವಿ ಅರಶಣ ಅಜಿ ಆತರ ಎಲ್ಲಾ ಮಾಡ್ತೀವಿ ಅದ ಆಮೇಲೆ ಇನ್ನ ಅಾದ್ ಬಿಟ್ರೆ ಇನ್ನೊಂದು ದೇವ ಗಂಗೆ ಸ್ಥಾನ ಅನ್ಬಿಟ್ಟು ಗ ನೀರ್ ತರಾಕಿ ಎಲ್ಲ ಹೋಗ್ತಿೀವಿ ಆಮೇಲೆ ದೇವಸ್ಥಾನಕ್ ಹೋಗ ಬರ್ತಾರೆ
ಗಂಗೆ ನೀಲ್ ಅಲ್ಲ ಗಂಗೆ ನೀಲ್ ತ ಅದು ಹುಡ್ಗನ ಮನೆಯಲ್ಲಿ ಎಲ್ಲ
ಇಲ್ಲ ಹುಡುಗಿ ಮನೇಲ್ಲ ತರ್ತಾರೆ
ಹೌ
ಅಂದ್ರೆ ಅರ್ಶನೆ ಎಲ್ಲ ಹಚ್ಚಿದ್ಮೇಲೆ ಆಹ ಅದೇ ನೀರಲ್ಲಿ ಅವ್ರರಿಗೆ ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ
ಹ ಓಕೆ ಕರೆಕ್ಟ್ ಕರೆಕ್
ಹ್ಮ ಆತರ ಎಲ್ಲ ಇರುತ್ತಲ್ವಾ ಅದೆಲ್ಲಾ ಮಾಡ ಮಾಡ್ತಾರೆ
ಹ್ಮ್
ಹ್ಮ್ ಆಮೇಲ್ಲ ಇನ್ನೇನಿಲ್ಲ ಹುಡುಗನ್ ಕಡೆ ಯಾವ್ತರ ಮಾಡ್ತಾರೋ ಗೊತ್ತಿಲ್ಲ ಹಾ ಈ ತರ ಮಾಡ್ತ ಅಂತಾರೆ ಆಮೇಲೆ ಆದ್ರೂ ಹುಡುಗಿರ್ ಕಡೆ ತುಂಬಾ ಇದು ಅದ್ರಲ್ಲೊಂತ ಮದ್ವೆ ಒಂತ ಸ್ಯಾರಿ ಅದು ಅಷ್ಟು ಇಷ್ಟ ಪರ್ಚೇಸ್ ಅಂದ್ರೆ ಇಷ್ಟ ತಗೋಬೇಕು ಒಂದ ಹತ್ತು ಜಾರಿ ಬೇಕು ಒಂದೊಂದು ರಿಸಪ್ಷನ್ನಿಗೆ ಒಂತರ ಮದ್ವೆ ಒಂಂತರ ಅದಾದ್ಮೇಲೆ ನೆಕ್ಸ್ಟ್ ಚಪರು ಶಾಸ್ತ್ರಕ್ಕೆ ಒಂದ್ ಸ್ವಲ್ಪ ಅರ್ಶ್ಣ ಶಾಸ್ತ್ರ ತ್ರ ಎಲ್ಲದಕ್ಕೂ ವೆರೈಟಿ ಅಂಬಲೆ ಎಲ್ಲದು ದೇವಸ್ಥ ತನಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ಕಲೆಕ್ಷನ್ ತುಂಬ ಜಾಸ್ತಿ ತಗೊಳ್ಳೇಬೇಕು ಬಿಡಿ
ತುಂಬಾ
ಹ್ಮ್ ಆಮೇಲೆ ಮದ್ವೆ ಊಟದಲ್ಲ ಮದ್ವೆ ಊಟ ಒಂಥರ ಚೆನ್ನಾಗಿರುತ್ತಲ್ವಾ ಸ್ಪೆಪೆಷಲ್ ಆಗಿ ವೇರ್ ವೆರೈಟಿ ಮಾಡ್ಸಿರ್ತಾರೆ ವಿಧ್ವಿಧಾನ ತರ ತಿಂಡಿ ಎಲ್ಲ ಮಾಡ್ಸತ ತರ
ಸ
ಹ್ಮ್
ನಮ್ ಕಡೆ ಹಂಗ ಹುಡ್ಗನ್ ಮದ್ವೆ ಅಂತ ಅಂದ್ರೆಊ ಕೊಡ್ತಾರೆ ಚಪ್ರದ ದಿನ
ಹಾ
ನ ಅವ್ರ ಹುಡ್ಗನ್ ಮನ್ ಮನ್ ಮದ್ವೆ ಮನೆ ಕಡೆ ನೈಟ್ ಅವರು ಅಷ್ಣ ಶಸ್ತ್ರ ತರಕ್ ಹೋಗ್ಬೇಕು ಮತ್ತೆ ನಮ್ ಕಡೆ ಮಣವೆಲ್ಲಾ ಆಗ್ತಾರೆ ಗೊತ್ತಾ ಒ ಒಬ್ರು ಕರೆಸ್ತಾರೆ ಅದು ಅದ್ ಹೆಸರು ಗೊತ್ತಿಲ್ಲ ಅದ್ರಲ್ಲೆಲ್ಲಾ ಡ್ಯಾನ್ಸ್ ಮಾಡಿ
ಹಾ
ಕೆರೆ ಹತ್ರ ಹೋಗ ನೀರ್ ತಗೋಬರ್ತಾರೆ
ಹ್ಮ
ನೈಟ್ ಅಷ್ಟ ಅ ನೈಟ್ ಎಲ್ಲಾ ಅವರ್ಗ್ ಊಟ ಎಲ್ಲ ಕೊಟ್ಟಾದ್ಮೇಲೆ ಅರ್ಸನ ಶಾಸ್ತ್ರ ಇಡ್ಕೊಂತಾರೆ ಮನೇಲೆನೆ
ಹಾ
ಇವಾಗ ನೈಟ್ ರಿಸೆಪ್ಷನ್ ಇಟ್ಕೊಟ್ರ ಅಂದ್ರೆ ಹುಡ್ಗಿ ಮನೇಲಿ ಮಧ್ಯಾಹ್ನನೇ ಆ ಅರಿಶಿನಶಾಸ್ತ್ರ ಎಲ್ಲಾ ಮುಗಸಿರ್ಬೇಕು ಅವ್ರು ಗಂಡನ ಮನೇಲಿ
ಹ್ಮ್
ಮತ್ತೆ ಬೆಳಗ್ ನಾರ್ಮಲ್ ದಾರೆ ಎಲ್ಲ ಉ ಮಾಡಕೊಂಡೆಲ್ಲ ಕರ್ ಕರ್ಕೊಂಡ್ ಬರ್ತಾರೆ ಹುಡುಗಿ ಮನೆಗೆ ಉುಡ್ಗುನ್ ಮನೆಗೆ ಅಪ ಹುಡ್ಗುನ್ ಮನೆ ಕರ್ ಬರ್ತಾರಲ್ಲಾ ನಂಗ್ ಅವಾಗ ಶಾಸ್ತ್ರಗಳು ಮಾಡ್ತಾರಲ್ಲಾ ಹೊಸಲು ದಾಟ್ ಸೋದು ಮುಖ ಎಲ್ಲ ತೊಳಸೋದು ಉಂಗ್ರ ಉಡ್ ಕೂದು
ಹಾ
ಅದೆಲ್ಲಾ ಚೆನ್ನಾಗಿರುತ್ತ ಅದೆಲ್ಲಾ ನೋಡಕ್ ಚಂದ
ಹಾ ಹ್ಮ ಕರೆಕ್ಟ್ ಆತರ ಎಲ್ಲ ನಿಮ್ ಕಡೆ ಸಂಪ್ರದಾಯ ಇ ಯ
ಹ್ಮ್ ಆತರ ಎಲ್ಲಾ ಇದೆ
ಹ್ಮ
ಮತ್ತೆ ಬೀಗರೂಟ ದಿನ ಬಿಗ್ ಹುಡ್ಗಿ ಕರಿಯಕ್ ಬರ್ತಾರಲ್ಲ ಅವತ್ತು ಬೀಗ್ ರುಟ ಮಾಡ್ತಾರೆ
ಹಾ ಬೀಗೃಟಾ ಅಂದ್ರೆನು ಹೇಳಿ
ಬೀಗ್ರೋಟಾ ಅಂತ ಅಂದ್ರೆ ಇವಾಗ ಹುಡ್ಗಿನ ಕ ಕರ್ಕೊ ಬಂದಿರ್ತಾರಲ್ಲ ಹುಡ್ಗನ್ ಮನೇಲಿ
ಹಾ
ಕರ್ಯಗ್ ಬರ್ತಾರೆ ಹುಡ್ಗಿ ಮನೆಯವ್ರು ಅವಾಗ ನಾನ್ ವೆಜ್ ಎಲ್ಲಾ ಮಾಡಿ ಬೀಗ್ರ ಊಟ ಮಾಡ್ತಾರೆ
ಹಾ ಹೌದಾ
ಜೋರಂಗ್ ಮಾಡೋ ಮಾಡ್ ತರೆ ಸಿಂಪಲ್ ಆಗಿ ಮಾಡೋ ಮಾಡ್ತಾರೆ ಡಿಪೆಂಡ್ಸ್ ಅವ್ರ ಮೇಲೆ ಆಲ್ಮೋಸ್ಟ್ ನಮ್ ಕಡೆ ಎಲ್ರೂ ಜೋರಗೆ ಮಾಡೋದು
ಹಾ
ಚೆನ್ನಾಗಿರುತ್ತೆ
ಹ್ಮ್ ಯಾವ್ಯಾವ್ ತರ ಮತ್ವೆ ಊಟ ಮಾಡ್ ಸಿದ್ರು ನಿಮ್ ಕಡೆ ಮಾಡ್ಸ್ತೀರಾ
ಮದ್ವೆ ಊಟನಾ ನಾರ್ಮಲ್ ಫಸ್ಟ್ ಅ ಹಪ್ಳ ಉಪ್ಪು ಉಪಿನ್ಕಾಯಿ ಒಂದ್ ನಾಲ್ಕ್ ಒಂ ಮೂರ್ ತರ ನಲ್ಕಕ್ ತರ ಪಲ್ಯ ಮಾಡಿಸ್ತಾರೆ ಕೊಸುಂಬ್ರಿ ಆ ಹೆಸರು ಕಾಳ್ ಪಲ್ಯ ಮತ್ತೆ ಕಡಲೆಕಾಳ ದಪ್ ಕಡ್ಲೆ ಕಾಳ್ ಬರುತ್ತಲ್ಲಾ ಆ ಪಲ್ಯ ಇನ್ನೊಂದ ಏನಾದ್ರೂ ಒಂದ್ ಪಲ್ಯ ಮಾಡ್ಸಿದ್ರೆ ಮಾಡಿಸ್ತಾರೆ ಹ ಇವಾಗ್ ಇವಾಗೆಲ್ಲಾ ಮಶ್ರೂಮ್ ಬಿರಿಯಾನಿ ಮಾಡಿಸ್ತಾರೆ ಹ ಫಷ್ ಶ್ರೂಮ್ ಬಿರಿಯಾನಿ ಮಾಡ್ಸರ್ ಮಶ್ರೂಮ್ ಬಿರಿಯಾನಿ ಇಲ್ಲಾ್ರೆ ನಾರ್ಮಲ್ ಪಲಾವ್ಜಿ ವೆಜಿಟೆಬಲ್ ಪಲಾವ್
ಹ
ತೆ ಒಂಥರ ರೋಟಿ
ಹಾ ರೋಟಿ ರೋಟಿ
ಹ ರೋಟಿ ಮತ್ತೆ ಅದಕ್ಕೆ ಪಲ್ಯ ಮಾಡ್ತಾರೆ ಪನ್ನೀರ್ ಏನಾದ್ರು ಒಂದು ಕಾಳ ಸಾಗು ತರ ಮಾಡ್ತಾರೆ
ಹ್ಮ್
ಪಲಾವ್ ಕೊಡ್ತಾರೆ ಅದಾದ್ಮೇಲೆ ಅನ್ನ ಸ ಸಾಂಬಾರು ರಸಮ್ಮ ಮಾಡ್ಸಿದ್ರೆ ರಸಮ್ಮ ಇಲ್ಲಾ ಅಂದ್ರೆ ಮಜ್ಜಿಗ್ ನ್ನ
ತುಂಬಾ ವೆರ್ ವೆರೈಟಿ ಎಲ್ಲಾ ಮಾಡ್ತಾರಲ್ವಾ
ಹಾ ಸ್ವೀಟ್ಸ್ ಅಂತ ಅಂದ್ರೆ ಕೀರ್ ಮಾಡಸ್ತಾರೆ ಮಾಡ್ಸೋರು ಹಾ ಸ್ವೀಟ್ಸ್ ಒಂದ್ ಎರಡ್ ಮೂರ್ ತರ ಸ್ವೀಟ್ಸ್ ಅವ್ರಗ್ ಯಾವ್ ತರ ಬೇಕ್ ಆತರ ಒಂದ್ ಎರಡ್ ತರ ಸ್ವೀಟ್ಸು
ಹ್ಮ್
ಬಜ್ಜಿ ಅಪ್ಳ
ಹ್ಮ
ಮತ್ತೆ ಪಾಪಾಡ್ ಎಲ್ಲ ಕೊಡ್ತಾರೆ
ಹಾ
ಆಮೇಲೆ ಇವರು ಇವಾಗ ಮತ್ತೆ ಹುಡ್ಗಿ ಮನೆಯವರು ತಾಂಬೂಲ ಕೊಡ್ತಾರೆ ಆ ಒಂದು ಪ್ಲೇಟ್ ಹಣ್ಣು ಎಲೆ ಅಡಕ್ಕೆ
ಒ ಈತರ ಎಲ್ಲಾ ಜಾಸ್ತಿ ಕೊಡ್ತಾರೆಂಗಾದ್ರೆ ಮದ್ವೆಲ್ಲ
ಮದ್ವೆಲಲೆಲ್ಲಾ ಅಂದ್ರೆ ಹೆಣ್ಮಕ್ಳಿಗೆ ಮಾತ್ರ ಕೊಡೋದು ಗಂಡ್ಮಕ್ಳಿಗೆ ಕೊಡಲ್ಲ ಇದನ್ನೆಲ್ಲಾ
ಹಾ
ತಾಂಬುಲನ ಮತ್ತೆ ಎಲ್ಲಾ ಮತ್ತೆ ಮದ್ವೆ ಎಲ್ಲಾ ಆದ್ಮೇಲೆ ನೈಟ್ ನೈಟ್ ರಿಸೆಪ್ಟ್ ಆಪ್ಷನ್ ಮಾಡ್ದಾಗ ಹೆಂಗ ಮಾಡ್ತಾರೆ ಅಂದ್ರೆ
ಹ್ಮ
ಮಸಾಲ್ ದೋಸೆ ಗೋಬಿ ಮಂಚೂರಿ ಗೀರೈಸ್ ಆತರ ಎಲ್ಲ ಆಹ ತಿ ಊಟದೆಲ್ಲ ಮಾಡ್ಸಿ ಐಸ್ ಕ್ರೀಮ್ಸು ಫ್ರೂಟ್ಸ್ ಸಲಾಡ್ಸು ಬೀಡ ಬೀಡ ಕೊಡ್ತಾರೆ
ಹೌದಾ ಹ
ತಾರೆ ಇವಾಗ ಬೆಳ್ಗೆನು ಅಷ್ಟೇ ಬೆಳಿಗ್ಗೇನು ಐಸ್ ಕ್ರೀಮ್ಸ್ ಕೊಡ್ತಾರೆ
ಹಾ
ಟೈಮ್ ಬೀಡ ಎಲ್ಲ ಕೊಡ ಡೌಟು
ಹಾ
ಸಂಜೆ ಟೈಮ್ ಅಷ್ಟೇ ಬೀಡ ಮತ್ ನೈಟ್ ಟೈಮ್ ಅಷ್ಟೇ ಬೀಡ ಎಲ್ಲ ಕೊಡೋದು
ಹಾ
ಇವಾಗೆಲ್ಲಾ ಅಷ್ಣ ಶಾಸ್ ಅಷ್ಣು ಅಷ್ಣು ಶಾಸ್ತ್ರಾನೇ ಒಂದ ದಿನ ಮಾಡ್ತಾರೆ
ಹ್ಮ್ ಅಶನ ಶಾಸ್ತ್ರನೇ ಒಂದಿನ
ಮೆಹಂದಿ ಶಸ್ ನು ನ್ನೊಂದಿನ ಮಾಡ್ಕೊಂಡಂತ ತಾರೆ ಸಂಗೀತ ಅಂತ ಅತ ಮಾಡ್ತಾರೆ
ಅಂದ್ರೆ ಹೆಂಗ್ ಗೊತ್ತಾ ಒಬ್ಬೊಬ್ಬ್ರ ತರ ಒಬೊಬ್ಬ್ರ ಈ ತರ ಒಂದೊಂದ ತರ ಡಿಫ್ರೆನ್ಸ್ ಇರುತ್ತೆ ಅನ್ಸುತ್ತೆ. ಇವಾಗ ಅವ್ರ ಅವ್ರ್ದು ಪದ್ಧತಿ ಪ್ರಕಾರ ಮಾಡ್ಕೊಂಡ್ ಹೋಗ್ತಾರೆ ಇವಾಗ ನಮ ಮತ್ ನಮ್ ಕಡೆ ಸೆಡ ಎಲ್ಲ ಎರಡೇ ದಿನ ಮದ್ವೆ ಒಂದು ದಿನಸ್ತ್ರ ನೈಟ್ ಚಪ್ರದ ದಿನ ಅದ್ ಬಿಟ್ರೆ ಬೆಳಗ್ಗೆ ಮದುವೆ. ಒಬ್ಬೊಬ್ರು ಕಡೆ ಮೆಹೆಂದಿ ಶಾಸ್ತ್ರನೇ ಬೇರೆ ಅರ್ಷ್ಣ ಶಾಸ್ತ್ರನೇ ಬೆರೆದು. ರ ಆಮೇಲೆ ಎ ಸಂಗೀತ ಇನು ಡಿಫರೆಂಟ್ ಚಪ್ರಶಾಸ್ತ್ರ ಬೇರೆ ದಿನ
ನಾವು ಹಿಂಗೆ ಮಾಡ್ಕೋಬಹುದು ಅಂದ್ರೆ ನೈಟ್ ರಿಸೆಪ್ಷನ್ ಇಟ್ಕೊಂಡ್ರೆ ಹಿಂದಿನ ದಿನನೇ ಆಹ ಬೆಳಗ್ಗೆ ಹ್ಮ್ ಅರ್ಷನಶಾಸ್ತ್ರ ಮುಗಿಸಕೊಂಡಿರ್ಬೇಕು ಮತ್ ನೈಟು ಮೆಹೆಂದಿ ಶಾಸ್ತ್ರ ಅದಾದ್ಮೇಲೆ ರಿಸ್ ಪಕ್ಷನಿರುತ್ತೆ ನಾಳೆ ನಾಡಿದ್ದು ಇದ್ದಾರೆ ಅಷ್ಟೆ ಮುಗ್ದೋಯ್ತು
ಅಂದ್ರೆ ಒಬ್ಬೊಬ್ಬ್ರ ಸೈಡು ಮಾಡ ಮಾಡ್ದಂಗೆ ಅವರು ಯಾವ್ತರ ಬೇಕು ಆತರ
ಹಾ ಅವರು ಅವ್ರ ದುಡ್ಡಿನ ಮೇಲೆ ಡಿಫೆಂಡ್ಸ್ ಅದೆಲ್ಲಾ
ಈಗನ್ ಬಿಡಿ ತುಂಬಾ ದುಡ್ಡು ಜಾಸ್ತಿ ಎಲ್ಲದಕ್ಕೂ ಏನೇ ತಗೋಬೇಕು ಅಂದ್ರೆ ಫುಲ್ ದುಡ್ಡು ಇರ್ಬೇಕು ಅಯ್ಯೋ ಒಂದ್ ವಸ್ತು ತಗೋತನಿ ಅಂದ್ರು ಕಡಿಮೆ ಅಂದ್ರೆ ಐವತ್ ರೂಪಾಯಿ ಇರುತ್ತೆ.
ಹ್ಮಯ್ಯಪ್ಪ ತುಂಬಾ ಇವಾಗ ಒಡ್ವೆೇದ ಎಷ್ಟ ರೇಟ್ ಆಗಿದೆ.
ಅಯ್ಯೋ ಗೋಲ್ಡ್ ಅಂತು ಬಿಡಿ ತುಂಬಾ ಜಾಸ್ತಿ ಆಗಿದೆ ನಾನ್ ತಗೋಬೇಕಿದ್ರೇನೆ ಒಂದ್ ಹದಿಮೂರು ಸಾವಿರ ರೂಪಾಯಿ ಹದಿಮೂರು ಸಾವಿರ ಚಿಲ್ರೆ ಏನು ಆಯ್ತು. ಇವಾಗಂತು ಎಷ್ಟ ಆಗಾಗಿದೆ ಅಂತ ಗತ್ತರ ನನಗಂತೂ ಫುಲ್ ಭಯ ಏನ್ ನೆಕ್ಸ್ಟ್ ಏನಾದ್ರು ತಗೋಬೇಕು ಅಂದ್ರು ಫುಲ್ ಜಾಸ್ತಿ ಟ್ಟು ಇವಾಗೆಲ್ಲ ಒಡ್ಬೇಕದು ಬಿಡಿ ಹ ಮುಂದೆ ಹ್ಮ್ ಮುಂದೆ ಹೆಂಗ್ ಮಾಡ್ಸೋದು ಏನೋ ಗೊತ್ತಿಲ್ಲ ಇವಾಗ್ಲ ಇಷ್ಟು ರೈಟ್ ಆಗ್ಬಿಟ್ಟಿದೆ ಮುಂದೆ ಹೆಂಗ್ ಮಾಡದು ಗೊತ್ತಿಲ್ಲ
ಅಯ್ಯೋ ಮುಂದೆ ನಾವ್ ಒಡವೆ ಮಾಡಸ್ಕಳಕ ಆಗಲ್ಲ
ಹ್ಮ್ ಫುಲ್ ರೈಟ್ ಇದೆ ಅದು ಎಲ್ಲಿ ಕಡಿಮೆನೇ ಆಗ್ತಿಲ್ಲ ಒಬ್ಬೊಬ್ಬ್ರಂತೂ ಕಡಿಮೆ ಆಗ್ಲಿಂತ ಕಾಯ್ತಾ ಇದಾರೆ
ಅ ಆಗದೇ ಇಲ್ಲ
ಹ್ಮ್ ಹ್ಮ್
ಹ್ಮ ಮತ್ತೆ ನಿಮ್ ಕಡೆ ಮದ್ವೆ ನಮ್ ಕಡೆ ಮದ್ವೆ
ಹ್ಮ್ ಒಂದ್ ಸ್ವಲ್ಪ ಡಿಫ್ಟ್ ಡಿಫ್ರೆನ್ಸ್ ಅಷ್ಟೆ ಜಾಸ್ತಿ ಇಲ್ಲ
ಸ್ವಪ ಹ್ಮ್ ಆದ್ರೆ ಚೆನ್ನಾಗಿರುತ್ತೆ ಮ ಮದ್ೇಲೆಲ್ಲಾ ನಾವು ರಡಿಗೋ ಓಡಾಡೋುದು
ಹ ಹಾ
ನಾವವು ಟ್ಯಾಂಕ್ಸ್ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ
ಅವ್ರಿಗೆಗ್ ಕೊಟ್ಟಿದ್ದ ಎಲ್ಲ ಗಿಫ್ಟ್ ಎಲ್ಲ ಒಪ್ಪ ಫೋನ್ ಮಾಡದು ಒಥರ ಏನ್ ಕೊಟ್ಟಿರ್ತಾರೆ ಏನ್ ಕೊಟ್ಟಿರ್ತಾರೆ ಅಂತ ಹ್ಮ್ ಏನೇನ್ ಕೊಟ್ಟಿರ್ಬೋದು ಏನೇನ್ ಕೊಟ್ಟಿರ್ಬೋದು ಅಂತ
ಹಾ
ಚೆನ್ನಾಗಿರುತ್ತೆ ಒಥರ
ರ ಮಜಾ ಎಲ್ಲಾ ನೋಡಕೆ ಇರ ಹುಡ್ಗ ಹುಡ್ಗಿನ್ ರೇಗ್ಸೋದು ತುಂಬಾ ಚಾಗಿ ಇರ್ತದೆಲ್ಲ
ಹ್ಮ್ಮ್
ಹ್ಮ ಸರಿ
ಮತ್ತೆ
ಹ ಮತ್ತೆನ್ ಏನಿಲ್ಲ
ಹ್ಮ್ ಟೈಮ್ ಆಗುತ್ತೆ ಅನ್ಸುತ್ತೆ ನೀವ್ ಆಫೀಸ್ಗೆ ಹಕೆ
ಹಾ ಟೈಮ್ ಆಯ್ತು
ಹ್ಮ್ ಸರಿ ಆಯ್ತು ಹೋಗಿ ಬಾಯ್
ಬಾಯ್
ಹಾ
ಹಾ